ಅ ಹತಯ್ಯ ಹಲೋ ಆರಾಮ್ದೀರಾ ಅಯ್ಯ ಇ ಹ್ಮ್ ನಾವು ಆರಾಮ್ ನೋಡ್ರಿ ಈ ಏನ್ ಮಾಡತ ಇದೀರ ಈಗ ನೀವು ಹ್ಮ
ಗೇಮ್ ಆಡ್ತಾ ಇದ್ದವಿ ಫ್ರೀ ಫೈರ್ ಕುಕ್ಕಡ್ ಬೆಂಕಿ ಆಡ್ತಾ ಇದೇವೆ ಕುಕ್ಕಡ ಬೆಂಕಿ ಹಲೋ
ಮಾಡ
ಹಾ ಹೇಳ ಹಾ ಕೇಳ್ತದೆ ಚೇಳ್ತದೆೇ ಹಾ ಕೇಳ್ತದೆ ಹೇಳಿ ನೀ ವಿರುೋ್ಧ ನೀವು ನಾನು ಪುಕ್ಕಡ್ ಬೆಂಕಿ ಆಡ್ತಾ ಇದೀನಿ ಪುಕ್ಕಡ್ ಬೆಂಕಿ
ಬ ಬ ಬ ಬ ಚಲೋ ಮತ್ತೆ ಪುಕ್ಕಟ್ ಪಿಂಕಿಿನ
ಇ ಲೆಫ್ಟಗೆ ಹೊಡ್ರಿ ಅವ್ರರಿ ಈ ಲೆಫ್ಟ್ಗೆ ಇದ್ರ ಮ್ಯಾನ್ಕಿ ಪಟ್ಟದಾಗೆ ಹೊೋಡಿರಿ ಅವರು ಹೇ ಕೊಡ್ತಾ ಇದ್ದಾರೆ ಲೆಫ್ಟ್ ಮಕೆ ಪಡದಾ ಇಲ್ಲಾರೆ ನೋಡು ಓಕೆ ಓಕೆ ನೀವು ನೀವು ಹಿಂದೆ ಹಿಂದೆ ಹಿಂದೆ ಹಿಂದೆ ಮಾಕ ಪಡ
ಹ ಎರಡ್ ನೂರ ಎಪ್ಪತ್ತ ಎಂಟರದ ಹೊಡೆದಿದ್ದನ ಎರಡ್ನೂರ ಎಪ್ಪತ್ತೆಂಟರದ ಹೊಡೆಡದಿದ್ದಪ್ಪ ಅವನು
ನೀವ ಎಲ್ಲಿ ಬೆಂಗಳೂರನ ಇರ್ತರಾ ಎಲ್ಲಿ ಇರ್ತೀರಾ
ಇಲ್ಲ ಸ್ವಲ್ಪ ಇಲ್ಲಿ ಇದರಲ್ಲಿ ಇರ್ತೇವೆ ಮೈಸೂರಲ್ಲಿ
ಮೈಸೂರು ಅಲ್ಲಿ ಇರ್ತೀರಾ ಮನೆಯಲ್ಲ್ರ ನಿಮ್ಗೆ
ಮೈಸೂರಲ್ಲಿ ಕಳಸಿ ಪಲ್ಯ ಅಂತ ಬರುತ್ತೆ
ಒಂದಿದೆಯ ಮನೆ
ಹಾ ಹೌದು ಕಳಾಸಿ ಪಾಳ್ಯ ಹಬ್ಬ ಇದ್ರ ಬಲ್ಲಿಿ ಗಾಂಧಿ ನಗರದಲೀ ಬರುತ್ತೇದೆ ನೋಡಿ
ಮಂಗ್ಳೂರ್ ಬಂದ ತಿದ್ದಿದ್ರಾ ಮಂಗಗಳೂರ್ ಬಂದ
ಹೌದೌದು ನಾವಂತರು ಬರೀ ಮಂಗ್ಳೂರ್ ಬಣ್ಣಲ್ಲಿ ಬಹಳ ಮಂಗಗಳೂರಿಗೆ ಹದ್ತಿದ್ವಲ್ಲ ಬರಿೀ ಮಂಗಗಳೂರ್ ಬನ್ನೇ ತತ್ತಿದ್ವ ನೋ.
ನೀ ನೀ ನೀವೇ ಹೋಗಿದ್ದೀರಾ ಮಂಗಗಳಳೂರ್ಗೆ.
ಮಂಗ್ಗಳೂರಿಗೆ ನಮ್ದು ಅಲ್ಲಿ ಪ್ರವಾಸಿ ಸ್ಥಳ ಇತ್ತು ಅಂದ್ರೆ ನಮ್ಮ ಮನೆಯಲ್ಲಿ ಹೋಗಿದ್ದೇವು ನಾವೆಲ್ಲಾರೂ. ಪ್ರವಾಸಕ್ಕೆ ಅಲ್ಲೇ ಹೋಗ್ತೇವ ನಾ ಬಾಳ.
ಏ.
ಬಹಳ ಪ್ರವಾಸಕ್ಕೆ ನಾವೇ ಹೋಗ್ತೇವೆ ನಮ್ಮಲ್ಲಿಲ್ಲ. ಇವ್ನ ಬಲ್ಲಿ ಅದ ಯಶವಂತತ್ ಯಶವಂತ್ ಬಲ್ಲಿ ಕೀಲಿ ಇದೆ ನೋಡಿ ತಗೊಂಬನ್ನಿ.
ಸಿದು ಇದು ಹಲೋ ರಾಜಗೌಡ್ರೆ. ಇದುಗೆ ಏನಂತಾರೆ ಮಂಗಗಳೂರು ಬಂದ ಅಂದ್ರೆ ಏನಿರುತ್ತೆ.
ಮಂಗ್ಳೂರ್ ಬನ್ನ ಅಂದ್ರೆ ಇದು ನೋಡಿ ಎಪ್ಪು ನೀ ಸತ್ರ ಹಿಂದೆ ಹಿಂದೆ ಎಪ್ಪು.
ಏನು ಅದರೊಳಗೆ ಏನೇನ್ ಹಾಕ್ತಾರೆ.
ಅಂದ್ರೆ ಅದ್ರಲ್ಲಿ ಮೈದಾ. ಮೈದಾ ಇರುತ್ತೆ ನೋಡಿ ಅದ್ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೈದಾವನ್ನು ಸೇವಿಸ್ತಾರೆ.
ಬನ್ನಿನಲ್ಲಿ ಏನ್ ಹಾಕ್ತಾರೆ ಏನ್ ಹಾಕಿ ಕೊಡ್ತಾರೆ ಅಂತ. ಕೇಳ್ತಿದ್ದೇನೆ ನಾನು.
ಹ ಹಂಗ್ ಕೇಳಿದ್ರ ನಮ್ಗೆ ಏನ್ ಅನಸ್್ತ ಅಂದ್ರಿ ಅದ್ರ ಹೆಂಗೆ ಮಾಡ್ತಾರೆ ಅಂತ ಅನ್ಸ್ತ. ಆದ್ರೆ ಅದು ಅದರಲ್ಲಿ ಇದು ಗೊತ್ತಲ್ವಾ ಬಾದಾಮ್ ಹಾಲು.
ಹ ಗೊತ್ತು.
ಹಾ ಬಾದಾಮ್ ಹಾಲ್ ಮಾತ್ರ ಬಾಳ ಆಗ್ತಾರೆ ನೋಡಿ ಅದರ ಅಲ್ಲಿ.
ಬಾದಾಮಲ್ದ ಬಾದಾಮಲ್ ಚಲೋ ಕಣವು ಬಾದಾಮಲ್ ಕುೂಡಿಬೇಕೇಕು.
ಕರೆ ಕರೆ ಅದು ಮಾತ್ರ ಬಹಳ. ಬಾದಾಮಹಾಲು ಮತ್ತು. ಮಂಗಳೂರು ಮೆತ್ತನೆಯ ಬನ್ ಮಾತ್ರ ಬಹಳ ಪ್ರಸಿದ್ಧಿ ನೋಡಿ. ಬ್ರೆಡ್ ಬಹಳ ಪ್ರಸಿದ್ಧಿ.
ಂತ ನಂಗು ತಿನ್ಬೇಕ ಅನ್ಸ್ತಾ ಇದ್ದೇವ ಆದ್ರೆ ಎಲ್ಲಿ ಸಿಗುತ್ತೆ ಇಲ್ಲಿ ಸಿಗಲ್ಲ ಕಣಾವಲ್ಲಿ ನಮ್ಮ. ಧಾರವಾಡ ಜಿ
ಕರೆ ಜಗತ್ ಪ್ರಸಿದ್ಧಿ ಇದೆ ನೋಡಿ ಅದು ಮಾತ್ರ.
ಮ್ಯಾಗಗೆ ಡೋರ್ ಓಪನ್ ಆಗಿದೆಯಾ.
ಹೌದು ನಮ್ಮ ಇವ್ರು ಇವ್ರ ಇವ್ರು ಮಾಡ್ತಾ ಇದಾರೆ ಮಲ್ಲು ದಗಾಡಿ ಅವ್ರು.
ಮಾಡಿ ಮಾಡಿದ್ರೆ ಹೇಳಿ ನಾನು ಬರ್. ತಿನಿ ನೀ ಅವ್ರ ಏನೋ ಅಲ್ಲಕ್ ಹೋಗಬ್ಯಾಡ್ರಿ ಅವ್ರಿಗ ಅವ್ರಿಗ ಏನೋ ಅನಲಕ್ ಹೋಗಬ್ಯಾಡ್ರಿ ಅಂದೆ.
ಅಣ್ಣಾ ಅನ್ನಲ್ಲ ಅನ್ನಲ್ರಿ ಅನಲ್ರೀ.
ಅಲ್ಲಿಂದ ಸರೀ ನೀವು ಪೈಲೆ ಅವ ತಗತಗ ಸರರಿ ಅವರು ಸುಮ್ ಚೀರ್ತಾರೆ ನನಗೆ ಗೊತ್ತಿದೆ.
ಸರ್ದೀವ್ರಿ ಸರ್ದೀವ್ರಿ.
ಅವ್ರ ಬಗ್ಗೆ ನಂಗೆ ಬಾಳ ಚೆನ್ನಾಗಿದೆ ಗೊತ್ತು.
ಹೌದೌದು ಸರಿ ಗೊತ್ತು ನಿಮ್ ಮಾತ್ರ ಬಹಳ ಅವ್ರದ್ದು. ಅವ್ರದ್ದು ಜಗತ್ ಚಡ್ಡಿ ದೋಸ್ತರ ಅತ್ತಲ್ಲ ನೀವು ಅವರು.
ಹೌದ ಹೌದು ನಿಮ್ ಚಿಕ್ಕಪ್ಪನವರು ಅವ್ರು ಬರ್ತಿದ್ದಾರೆ ನೋಡಿ.
ಸಂಜ ಹೌದ ಇಲ್ಲಿ ಬನ್ನಿ ಜಲ್ದಿ ಬನ್ನಿ ಜಲ್ದಿ ಬನ್ನಿ. ಅಯ್ಯಪ್ಪ ಅಲ್ಲಿ ಪೂರಾ ಹೊಡದಿದ್ದೆ ನಾನ್ ಪೂರಾ ಹೊಡದಿದ್ದೆ ಅವನಿಿಗೆ ಮಾತ್ರ ಜಲ್ದಿ ಹೋಗಿ ಜಲ್ದಿ ಹೋಗಿ. ಕೀಲ್ ತಗೊಂಡ್ರಿ ನೋಡಿ ನಮ್ದು ನೀವ್ ಕೀಲ್ ತಗೊಂಡ್ರಿ.
ಅರೆೇ ಸುಮಕೂ್ರಿ ನೀವು ಸ್ವಲ್ಪ ನಾವು ಇಲ್ಲಿ ದ್ರಾಕ್ಷಿ ಪಡೆ ಕೆಲ್ಸ ಮಾಡ. ನೀ ಅದ್ರೆ ಚಲ್ತಾ ಇದೀರಾ?
ಏನ್ ದ್ರಾಕ್ಷಿ ಪಡದಾಗ ಏನ್ ಕೆಲ್ಸ ಮಾಡತರಪ್ಪಾ ನಮ್ಮ ಮಟ್ಟ ಏನ್ ಕೆಲಸ ಮಾಡ ರುದ್ರಾಕ್ಷಿ ಪಡೆದ
ಎ ನಮ್ ಮನ್ಯಾಗಲ್ಲ ಮೊದಲಿ ಇಡೋನ ಮನ್ಯಾಗ ಮದ್ಲ ಇಡೋ ಕೆಲ್ಸ ದ್ರಾಕ್ಷಿ ಪಡದೆ ಕೆಲಸ ಮಾಡ್ತಿರಿ ಮನ್ಯಾಗ ನಮ್ಮ ಮನ್ಯಾಗ ಮತ್ತ ಹದಿನೈದು ವರ್ಷವರ್ಗ ದಾಕ್ಷಿ ಬೆಳಸ್ತರಿ ನೀ ಏನು ಬೆಳಸ್ತೀರಿ
ನಾವ ಏನ್ ಮಾಡ್ತೇವಂದ್ರ ಯಪ್ಪಾ ಕೇಳಬಾರದು ಅಷ್ಟೇ
ಹಾ ಹ
ಕಂಡಪಟ್ಟಿ ಕೆಲ್ಸ ಮಾಡ್ತೇವ ನಾವು ಮಾತ್ರ. ಹೌದು ಖಂಡಪಟ್ಟ ಅಲ್ಲ ನಮ್ ನಮ ಕಡೆಯೇನ್ ಈಗ ಕೆಲ್ಸ ಮಾಡಿದ್ದೇವು ಅಂದ್ರೆ ಹೆಂಗ್ ಮಾಡೋದಪ್ಪಾ ಈಗ ನೂರ ಅರವತ್ತು ಬಿದ್ದಿದೆ.
ನೀ ಸ್ವಲ್ಪ
ಹಾ ಹೇಳಿ.
ನೀವು ಸ್ವಲ್ಪ ಕೆಲ್ಸ ಬಾಳ ಬಾಳ ಕಮ್ ಮಾಡ್ತೀರಪ್ಪಾ ಕೆಲ್ಸ ಬಾಳಸ ನೋಡಿ ನಿಮ್ವು ಬಡಾ ಬಡಾ ಕೆಲಸ ಮಾಡಲ್ ರೀ ನಾವು ಏನ್ ಕೆಲ್ಸ ಮಾಡ್ತೀರಪ್ಪಾ ನೋಡಿದ್ದೇನೆ. ನಮಗ ಎ ಬರಿ ಬರೀ ಜಲ್ ಜಲ್ದಿ ಪನ್ನಿ ದ್ರಾಕ್ಷಿ ಪಡದಲ್ಲಿ ಏನೂ ಆಗಿದೆ
ನಮ್ಗೆ ಹೊಡಿತಾ ಇದ್ರ ಇಲ್ಲಿ ಕಂಡಪಟ್ಟು ಹೊಡಿತಾ ಇದ್ರ ಏನ್ ಮಾಡೋದುಹೇಳಿ ಕೊಟ್ರಲ್ವಾ ನಿಮ್ಗೆ ಎ ಎಷ್ಟು ಹೊಟ್ಟಿದರು ನಾವು ನಾವ್ ಎಷ್ಟು ಹೊಡೆದೇವು ಗೊತ್ತಾ ನಿಮ್ಗೆ ಹೇ ಅಪ್ಪು ಬಹಳ ಒಡ್ ನವುಂತ ನೋಡಿ ನಮ್ಮ ನಮ್ಮ ಇದನ್ನು ನೋಡಿ ಡ್ಯಾಮೇಜ್ ನೋಡಿದ್ರೆ ಸತ್ಯ ಹೋಗ್ತಾರ
ನೋಡಿದೇನೆ ನೋಡಿದಿನಿ ನೀವು್ಎಷ್ಟು ಕೆಲಸ ಮಾಡ್ತೀರಾ ನೀವು ನಿಮ್ಮ ದ್ರಾಕ್ಷಿ ನೀವು ನಿಮ್ಮ ದ್ರಾಕ್ಷಿ ನೋಡಿದ್ರೆ ಗೊತ್ತ ಗೊತ್ತಾಗುತ್ತೆ ನಿ ನಿಮ್ಮ ದ್ರಾಕ್ಷಿ ಎಷ್ಟು ನಿಮ್ಮ ದ್ರಾಕ್ಷಿಗೆ ಮಣಕು ಮಾಡಲು ಟೈಮ್ ಆಗಿದೆ ಅಲ್ಲ
ಕರೆ ಹೌದೌದು
ಇದು ನಿಮ್ದು ನೀವು ರಾಧ ಕೃಷ್ಣರ ಅಕ್ಕ ಅ ರಾಧಾಕೃಷ್ಣರ ಬಗ್ಗೆ ನಿಮ್ಮ ಏನು ಅಭಿಪ್ರಾಯದೆ ಹೇಳಿ?
ಅಭಿಪ್ರಾಯ ಏನಂದ್ರೆ ರಾಧೇವರು ಬಹಳ ಚಿಲ್ಲರ್ ಇದ್ದಂಗಿದ್ದಾರೆ
ಮತ್ತೆ ಕೃಷ್ಣ ಅವ್ರು
ಕೃಷ್ಣ ಅವ್ರು ಸ್ವಲ್ಪ ಚಲೋ ಇದಾರೆ ಅಂದ್ರರು ಸ್ವಲ್ಪ ಅವರು ಸ್ವಲ್ಪ ಚಿಲ್ಲರಾಗಗ್ತಾ ಇದಾರೆ ಈಗೀಗ ಬಹಳ ಚಿಲ್ಲರ್ ಕೆಲ್ಸ.
ಅವ್ರು ಅವ್ರಗೋಸ್ಕರ ನಮ್ಮ ಹುಡುಗರನ್ನ ನೆನಪ ಹೋಗ್ತಾ ಇದಾರೆ ಅವರು ಬದು ಬಾಳ ದೊಡ್ಡ ತಪ್ಪು ಮಾಡ್ ಇದಿದ್ದಾರೆ ಅವರು
ಕರಿ ಅವರು ಬಹಳ ತಪ್ಪು ಮಾಡ್ತಾ ಇದಾರೆ ಅವರು
ಹೌದು ಹೌದು ಅವರು ಬಾಳ ತಪ್ಪ ಮಾಡ್ತಿದ್ದಾರೆ ಅವರು ಅದು ಅದು ಅದು ಮಾಡ್ಬಾರ್ದವ್ರು.
ಕರೆ ಅವರು ಮಾತ್ರ ತಿಳ್ಕೋತಾ ಇಲ್ಲ ಅವ್ರನು
ಮಾರಗಡ ಏ ಆತಿಶ್ ಅವ್ರಿಗೆ ಹೇಳ್ಬೇಕು ಈಗ ಈಗ ಹೇಳ್ಬೇಕು ನೋಡ್ ನೋಡ್ಕೋ ಹಂಗೆಲ್ಲ ಮಾಡಬ
ಎಲ್ಲ ಅವ್ರಿಗೆ ತಿಳಿಬೇಕಲ್ವಾ ಮನುಷ್ಯರ್ ಇದಾರೆ ಅಂದ್ರ ಬಲ್ಕ್
ಅವ್ರಿಗೆ ಏನ್ ತಿಳಬೇಕಾದ್ರೆ. ಅವರಿಗೆ ಅವ್ರು ಬರಲ್ಲ ಕೊಡೋ ಮುಂದೆ ನಾವು ಬರುತ್ತೇವೆ ಏನಿದ್ದರೂ ನಾವ್ ಬರುತ್ತೇ ಅವರು ಬರಲ್ಲ ಏನ್ ತ ಪತಾರೆಕ್ಕಣ ಏನ್ ತಳ್ಕೋತಾರೆ ನೀನ್ ಹೇಳ ಅವ್ರಿಗೆ ಏನ್ ಗೊತ್ತಿಲ್ಲ ಅಂತ ತೊಳ್ಕೋತ ಅವ್ರಗೇನ್ ಗೊತ್ತಿದೆ ಅಂತ ತಳ್ಕೋತಾರ ಹೇಳು ಮತ್ತ ತಿಳ್ಕುಮಾನವಾ
ತಿಳ್ಕುಬೇಕಕು ಮಂಚ್ ಮನ್ಷ್ಯನ್ ಬಳಕೆ ತಿಳ್ಕೋಬೇಕು ಇವ್ರ ಏನಪ್ಪಾ
ಬ ಮತ್ತೆ ಊಟಾ
ನೆಟ್ ನಮ್ಮದು ನೆಟ್ವರ್ಕ್ ಸಮಸ್ಯೆ ಬಾಳ ಇದೆ ಇಲ್ಲಿ ಮಾತ್ರ ಅವನಿಿಗೆ ಹೊಡೆದಿದ್ದೆ ನೋಡಿ ಅಂದ್ರುನು ನಾನ್ ಬಾಳ ಹೊಡೆದಿದ್ದೆ ಅವ್ನಿಿಗೆ ಮಾತ್ರ ಏನ್ ಮಾಡೋದು ಹೇಳಿ ನಮ್ದು ಊಟ ಆಗಿದೆ ನೋಡಿ್ರ ನಿಮ್ದ ಊಟ ಹಾಗದೆ ಹಾಗೇಿದೆ ಸ್ವಲ್ಪ ನನ್ಗನ್ ಮೇಗರ್ ೀರಾ ನಮ್ಗೆ ನಮ್ಗೆ ಇಲ್ಲಿ ಮೇಲೆ ಎಳಸ್ತೀರಾ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ನಿಂದ್ರಿ ಅಲ್ೋ ಇಲ್ಲಿ ನಿಂದ್ರಿ ಇಲ್ಲಿ ನಿಂದ್ರಿ ಸ್ವಲ್ಪ ಇರ್ತೇನೆ ನಾ ಇರ್ ೇ ನಿಮಗಲ್ಲ ನಿಂದ್ರಿ ಒಂದೇ ನಿಮ ಒಂದೇ ನಿಮಿಷ ನಿಂದ್ರಿ
ಇನ್ನ ರಕ್ಷಿಪಟದಲ್ಲಿ ಹೋಗ್ತೀರಾ
ಹ್ಮ್ ಮೇಲೆ ಹೋಗದ್ತ ಇಲ್ಲಿಏನಿದ್ರ ಬ ಇಲ್ಲಿನಿದ್ರಿ ಇಲ್ಲಿಏನಿದ್ರಿ ನಿ ನಿ ಒಂದು ನಿಮಿಷ ಒಂದು ನಿಮಿಷ ಹ ಏ
ಬನ್ನಿ ಬನ್ನಿ ಬನ್ನಿ ಇಲ್ಲಿ ದಾಕ್ಷಿ ಪಣದಲ್ಲಿ ಇದ್ದನಿ ಬನ್ನಿ
ಹೋಗ್ತಲ್ಲ ಬಿಡಿ ಬಿಡಿ ಬಿಡಿ ಹೋರಿ ಹೋರಿ
ಏನೇ ನೀವು ಮತ್ತೆ ಸೈಮ್ ಹಾಳ ಮಾಡ್ತೀರ ಅಲ್ಲ
ಸಮಯ ಸಮಯ ವ್ಯರ್ಥ ಆಯತಲ್ವಾ ಏನ್ ಮಾಡೋದು
ಬಾಳ ವರ್ತ ಬಾಳ ಆಯ್ತು ಬರ್ತರ್
ನಾ ಮೇಲೆೇರಿದ್ದಂದ್ರೆ ಇವ್ರರಿಗೆ ಮೇಲಿಂದ ಕೊಡ್ತಿದ್ದೆ ಗಜ್ಜ ಅಂತರು ಬಹಳ ಕೊಡ್ತಿದ್ದೆ ಗಜ್ಜ್ ಮಾತ್ರ
ಇರ್ಲ್ಲ ಇರ್ಲಿ ಆಗ್ತಾ ಆಗ್ತದೆ ಆಗ್ತದೆ ಅವೆಲ್ಲ ಹೌದ ಕಲ್ಯಾಣ ತಗೊಬಾರದು ಅದೇ ಅದೇ ಹಬ್ಬ ಇದ್ದೀವಿ ದ್ರಾಕ್ಷಿ ದ್ರಾಕ್ಷಿಪರದದಲ್ಲಿ ಇದಿದ್ದೇೆ ಹಬ್ಬ ನಾೂರು ದಿನ ನನಗೆ
ಕರೆ ಇಬ್ರು ಹೋದರು ನೋಡಿ ಇಬ್ಬರು ಹೋದ್ರ ಚಲೋ ಮತ್ತೆ ನೀವು ಮಾತ್ರ ನೀವು್ ಮಾತ್ರ ದ್ರಾಕ್ಷಿ ಪಟದಲ್ಲಿ ಬಾಳ ಕತ್ತರ್ನ ಕಡ್ತಾ ಇದ್ರ ನೀವು್ ಮಾತ್ರ ಇಬ್ರೇ ಉಳದ್ರಾ
ಏನೋ ಹೌದು ಕಣೋ ಇದ್ರೆ ಯನ್ ನೋಡಿದ್ರ ಅವ್ರು ಬಂದಿದ್ರು ಬಂದಿದ್ರು ನಾನು ದ್ರಾಕ್ಷಿ ಕಡೆ ಇಟ್ಟಿದ್ದೀೇನೆ ಅವರು ಬಂದ್ ತಿನ್ಬ ಬಿಟ್ರು ದ್ರಾಕ್ಷಿಯನ್ನು
ಹೌದು ದ್ರಾಕ್ಷಿ ನಿಮ ನಿಮ್ ದ್ರಾಕ್ಷಿ ಮಾತ್ರ ಬಹಳ ದೊಡ್ಡದಿದೆ ಮಾತ್ರ ಮ ಮಾರಾಯ ಹಾ ಹಾ ಹಾ ನಮ್ದು ಹನ್ನೊಂದರ ಹನ್ನೊಂದರ ಇವು ಬಿತ್ತು ನೋಡಿ ನಮ್ಗೆ ಅಂತ
ಹಂದರ ಆಗಿರುತ್ತಾ
ಹೌದು ಹನ್ನೊಂದ್ರದ ಬಿ
ಅವರು ಅವರು ನಾಲ್ಕು ಮಂದಿ ಅವ್ರು ಆ ಕೆಲ್ಸಕ್ಕೆ ಬರ್ತಾರತ್ತೆ ನಾವು ನಾಲ್ಕು ಮಂದಿ ಕೆಲ್ಸ ಇಲ್ಲ ಇಲ್ಲ ನಾವು ನಾವವು ಕೆಲ್ಸಕ್ಕೆ ಹೋಗ್ಬೇಕು
ಕರಿರಿ ಅವ್ರಿಗೆ ನೋಡೋ ಅಷ್ಟೇ ನೋಡ್ ಕರಿ ಕರೆದು ಕೇಳಿ ಅವ್ರಿಗೆ ಒಂದ್ ಸ್ವಲ್ಪ ಆಡೋಣ ಮತ್ತೆ
ಬರ್ತ ಬರ್ ತ್ತರ ಅಂದ್ರೆ ನಾನು ಕರಿತೀನಿ ಹಾಗೇನಿಲ್ಲ ಇಲ್ಲ ಅವರು ಅವರು ಮನೆಗ್ ಹೋಗಿದ್ದಾರೆ
ಅವ್ರ ಅವ್ರ ಮನೆ ಹೋಗಿದ್ದಾರೆ ನೀವು ಹಾ ಚಾಲೂ ಮಾಡ್ಬೇಡಿ ನೀವು ಕೆಲ್ ಮಾಡಬಿಡಿ ಅವರು
ಹೌದೌದು ಚಾಲು ಮಾಡ್ ಅಲ್ಲ ಆಯ್ತ್ ಆಯ್ತು ಆಯ್ತ್ ತೋರಿ ಸ್ವಲ್ಪ ಕೆಲ್ಸ ಇದೆ ನಮ್ಗೆ ಆರಾಮಿ ಇದಿರಲ್ವಾ ನೀವು?
ಹಾ ಹ ಹಾ ಅದಾ ನನ್ನ ಆರಾಮು ಅದೇ ಸ್ವಲ್ಪ ನಮ್ದು ಆ ತಪ್ಪಿದೆ ದೌಖಾನಿಯನ್ನು ಹೊಗುತಿದ್ದೇವೆ. ಅದೆ ಅಗ್ರೆಸ್ಟ ಇತ್ತು ಅವ್ರ ಇವತ್ ಅಗ್ರೆಸ್ಟ ಮಾಡಿದ್ರ ಆದ್ರೆ ಅಗ್ರೆಸ್ಟ ಒಂದ್ ತುತ್ತು ತಿಂದಿದಾಗ ಬಾಯಲ್ಲಿ ಪೂರಾ ಅದು ಏನಂತರೆ?
ಮಾಡಿದ್ರಾ?
ಹ್ಮ ಪತ್ತ ರೇಸ್ ಮಾಡಿದ್ರು ಆದ್ರೆ?
ಹಾ ಹಾ ಹಾ
ಪತ್ತ ರೆಸಲಿ ಆದ್ರೆ ಅವರು ಒಂದೂವರೆ ಲೀಟರ್ ಟಮ್ಯಾಟಾ ಟೊಮೊಟಗಳ್ ಟೊಮೊಟದ ರಸ ಹಾಕಿದಿದಾರೆ.
ಹಾ ಹಾ ಹೌದಾ?
ಟಮೊಟೊ ರಸ ಹಾಕಿದ್ದಾರೆ ಮತ್ತೆ ವಿನೇಗರ್ ಹಾಕಿದ್ದಾರೆ ಸೋಯ ಸಾಸ್ ಹಾಕ್ ದಾರೆ ಆದ್ರೆ ಬಾಳ್ ಚಲೋ ಆಗಿಲ್ಲ ಅದು ಉಲ್ಟಾ ಆರೋಗ್ಯ ಆರೋಗ್ಯಕ್ಕೆ ಹಾನಿಕರ ಇದೆ ಅದು ಬಹಳ.
ಹೌದೌದು ಎಷ್ಟು ಎಷ್ಟು ಬಹಳ ನೀವು ಮಾತ್ರ ಮಾತ್ ಮಾತ್ರ ಬಹಳ ಚಂದ ಮಾತಾಡ್ತೀರ ನೀವು ಮಾತ್ರ. ಹೌ ಬಹಳ ಚ ಬಹಳ ಅಲ್ಲ ನೀವ್ ಬಹಳ ಚಂದವಾದ ಮಾತಾಡ್ತೀರ ನೀವ್ ಮಾತ್ರ.
ನಾವು ಮತ್ ನಾವು ಇರೋದೇ ಚಂದವಾಗಿದ್ದೇವೆಲ್ಲ. ಹ ಇಲ್ಲ ಇಲ್ಲ ಹಾಗೇ ಇಲ್ಲ ನಾ ನಾವು ನಾವು ಕೆಲಸವನ್ನು ನಾವ್ ಯಾವಾಗಾದ್ರೂ ಕೆಲ್ಸವನ ನೋಡ್ಕೊಳ್ತೇವೆ ಮೊದಲು ಕೆಲ್ಸ ಆದ್ರೆ ನಾವು ಮುಂದಿನ ಕೆಲ್ಸ ಮಾಡುತ್ತೇವೆ. ಇಲ್ಲ ಆದ್ರೆ ನಾವು ಯಾರಿಗೂ ಯಾರಿಗೂ ಕೂಡ ಮಾತೆ ಆಡೋದಿಲ್ಲ.
ಕರೆ ಕರೆ ನಿಮ್ದು ಮಾತ್ರ ಭಾಳ ದೊಡ್ಡ ಕೆಲಸ ಇರುತ್ತೆ ಅಂದಂಗ ನೀವು ಮುಖಂಡರತಲ್ವಾ ನೀವು?
ಹೌದೌದಯತ್ ಇಲ್ಲ ಮುಖಂಡ್ರಿ ಆದ್ರೆ ಈಗ ಮುಖಂಡರು ನಾನು ಅದೇ ನಾನು ಬಿಡ್ ಬಿಡ್ಬೇಕಂತಿದ್ದೇನೆ ಮುಖಂಡರು.
ಬಿಡ್ಬೇಡಿ ಬಿಡ್ಬೇಡಿ ನೀವು ನೀವೇ ಚಲೋ ಇದೀರಾ ಕೆಲ್ಸ ನಿಮ್ದೇ ಚಲೋ ಇದೆ ನಿಮ್ದೇ ಮಾತ್ ಬಹಳ ದೊಡ್ಡ ಕೆಲಸ ಇದೆ ನಿಮ್ದೇ. ಹ ಹ
ಹೌದಾ ಮಾಡಕ್ಕೆ ನಿಮ್ಗೆ ಇಷ್ಟ ಇಲ್ಲ ತಾನೇ ನಾನು ಯಾವಾಗ ಬಿಡುತ್ ಬಿಡುತ್ತಿನಿ ಅಂತ ಕುಳಿತಿದ್ದಾರೆ.
ಇಲ್ಲ ಬಿಡ್ಬೇಡಿ ನೀವ ಚಲೋತ್ನಾಗ ನೀವೇ ಕೆಲಸ ಮಾಡ್ತೀರಾ ನಿಮ್ಮ ಕೆಲ್ಸಾನೇ ನಮ್ಗೆ ಮೆಚ್ ಚ್ಚಿಕೆ ಬಹಳ. ನೀವ್ ಬಿಟ್ರೆ ಮತ್ ಯಾರು ಚಲೋ ಮಾಡೋದಿಲ್ಲ ಅದ್ರ ಸಲಿಂದೆ ನೀವೇ ಮಾಡ್ಬೇಕು ನೋಡಿ ಕೆಲ್ಸ ಮಾತ್ರ.
ಮಂಜುನಾಥ್ ಅಂತ ಇದಾರಲ್ಲ ಅವ್ರು ಚೆನ್ನಾಗಿ ಮಾಡ್ತಾರಂತೆ ಅದಕ್ಕೆ ನನ್ನ ಬಿಡ್
ಯಾರ್ ಮಾಡ್ತಾರೆ ಯಾರ್ ಮಾಡ್ತಾರೆ?
ಮಂಜುನಾಥ್ ಮಂಜುನಾಥ್ ಮಂಜುನಾಥ್
ಹೌದು ಮಂಜುನಾಥ್ ಹಲ್ಕುಡಿ ಅವ್ರಾ?